ಹಲೋ
ಹಾ ಹಲೋ ಅಲೋ ಕಲ್ಸತಿದ್ಯಾ
ಹಾ ಈಗ್ ಕ್ದದ
ಯ ಅವನಿಗೆ ಫೋನ್ ಪೇ ಮಾಡಂತ ಡೈರೆಕ್ಟ್ ನನ್ಗ್ ಹಾಕಿನಿ ಾ ಇವಿ ಮಾಡಿ ಯಾಗ ಮಾಡಿದೀರ ನೋಡು ಬಂದಯ್ತ ನೋ ಹ ಬಂದ ಹ್ಮ ದ ಆತ್ ಹದು ಸರಿ ಹ ಏನ್ ಅರ್ಥಾನೇ ಆಗ್ತಿಲ್ಲ ನಂಗೆ ಏನ್ ಅನ್ಸಿಲ್ಲ ನಾ ನಿನ್ಗ್ ಅಮೌಂಟ್ ಹಾಕಿನಿ ನೋಡಪ್ಪಾ ಹಾಕ ತ ಹಾಕತಾನ ಅಲೋಪೇ ಮಾಡಂತ ಹ ಹಾ ಹಾ ಅರ್ಥ ಆಯ್ತ ಈ ಸತ್ತ ಮಾದ್ರ ಕಟಿಂಗ್ ಇಲ್ಲ ಅಂಗಿಲ್ಲ ಬಿತಿಲ್ಲ ಅ ಅಷ್ಟ ಅಷ್ಟೇ ಜೈ ಗಾಡಿ ಒಂದೆ ಮಾಡಸ್ಕೊಂಡ್ರ ಊರಿಗೆ ಹೋಕ್ಕಿ ಹಾ ಏನ್ ಮಾತಾಡ್ತಾರಲ್ಲೆ ಮಾತಾಡ ಯಾರ್
ಟ
ಏಳ್ ಗಂಡ್ರವಿ ಏಳ್ ಗಂಡ್ರವಿ ನನ್ಗೆ ಯಾಕ ಆಡ್ತಾರ ಮ್ರ ಕಳಸ ಅಟ್ಟು ಕಳಸತಿನಿ ಯಾರಗ ಹ್ಮ್
ನೀರಾ ನೀ ಅಡಮಕಲೇ ನೀ ಗಣಮಕಲೆ
ನೀ ಬಾರಲೆ ನೀನ್ ನೀನೇ ಬರ್ತೇನ್ರ ಬಾ ಅಲ್ಲಿ ಹುಲಿ ಬೋಂದಾಗ ಬ ಬೀಳ್ತಿವಿ ಬರೆ ಅಲ್ಲಿ ಬರೀ ಬರೇ ಬೋನದಾಗ ಬೀಳೋದ ಐತ ನಿಮ್ ಜೀವನ ಪೂರ ಬೋನ್ ಇಲನೋಡ ಜೀವನ ಪೂರ ನಿಂದ್ ಬೋನ್ದಾಗ ಬಿಳೋದ ಆಯ್ತು ಬೋನ್ ನಿಂದ ತಪ್ಪಸ್ಕೊ ಬರೋದ ಯಾವಾಗ
ಯಪ್ಪೋ ನಿನ್ನೆ ಹೆಂಗ ಹೋಗಿದೆ ನೋಡಿದಿಲ ಸೀದಾ ಬೋಂನದಾಗ ತಪ್ಪಸ್ಕದ್ರೆ ಬೋನ್ ಬಿಟ್ಟು ಕಲಸಾ ಓಡದ ಓಡದ ನಿನ್ನೇ ಬೀಜ ಬಾಯಿಗೆ ಬಂದಿತ್ತಲ್ಲ ಯಾಕೆನ್ ನೇನಗತ್ತು ಬಂದಾಗ ನಿನ್ನೇ ಏನ್ ಮಾಡ್ಯನ ಆರ್ಡರ್ ಆರ್ಡರ್ ಮಾಡ್ಯದ ಅಲ್ಲಿ ತತ್ತಿ ತರಕ್ ಹೋಗ್ಯದ ಅಲ್ಲಿ ಹೋಗ್ಯದ ಆ ಸಂಗಮ ಅವ್ ಪಟ್ಟಿ ಮತ್ತ ಅವ್ ಬಾಲುಷ್ಯ ತಿಂದದ ಏನ್ ಗಾಡಿ ಓಡಸ್ಲಿ ಅಂದೆ ಗಾಡಿ ಓಡಸಾಲೆ ಮುಚಕೊಂಡು ಕೂಡಬೇಕು ಬ್ಯಾಗ್ ಅಲ್ಲೇ ಇಟ್ಟಾನೆ ಹೇಳಿ ಬಂದಳು ಆವಾ ಎಲ್ಲೆದಾನ್ ರೂಮಾಗ ಬಂದಾನು ಹಾ ಸಣ್ಣ ಬ್ಯಾಗ್ ಕೇಳಿದ ನಟ್ಟ ಬದದ ಆಮೇಲೆ ಹ ನ್ಯೂಯರ್ಕ್ ಪಂತ ನೋಡ ಮತ್ತಾಪಸ್ ಹಗೋ ಬಂದರ ಆಮೇಲೆ
ಸಿಕ್ಕಿಲ್ಲ ಕ ಜೀವ ಬಾಯಿ ಬರ್ತತ್ ಪಾ ಜೀವ
ಹ್ಮ ದೇಡ್ ಸಾವಿರಪಕ್ ಮಾಲ್ ಅದ ಸರ್ಸ್
ಹ
ಹರುದು ಎರಡ್ ಅಂಗಿ ನಾಲ್ ಸತ್ತ ದಸ್ತಿ ಅಂದ್ರೆ
ಹಾ ಕರ್ಚೀಫ್ ತೊಂಬರಿ ಹೊಸ ಕರ್ಚೀಪ್ ತೊಂಬಾ
ಬಯಾಲಜಿ ಫಾರ್ ಎಂಜಿನಿಯರ್ಸಾ
ಹ್ಮ ಹ್ಮ ಬಡ್ತ
ಅಲ್ಲೇ ಬಿ ಬಿ ಓ ಸಿ ಐತೆ ಬಿ ಬಿ ಓ ಕೆ ಐತೆ
ಬಿ ಬಿ ಓ ಸಿ ಕೆ ಅಂದ್ರೆ ನಿಮ್ಮ ನಾ ಬಿಬಿ ಓಕೆನ ಡೌನ್ಲೋಡ್ ಮಾಡನ ಏನ್ ನಪ್ಪ ಎರಡು ಒಂದ ಬಿಡ್ ಸಾಧ್ಯತೆ ಎರಡು ಎರಡು ಸಂ
ಬಿ ಬಿ ಓಕೆ ಬಿಬಿ ಓ ಸಿ ಯ ಡಿಫರೆನ್ಸ್
ಬಿಬಿ ಅದು ನಂಗ ಗೊತ್ತಿಲ್ಲ ಯರಡು ಸಿಲೇಬಸ್ ಸೇಮ್ ಅಂತರಪ್ಪ
ಹ್ಮ್ ಹ್ಮ್ ಎಸ್ ಫೋರ್ಟಿ ಫೈವ್ ಸೆಲ್ಫ್ ಸ್ಟಕ್ಚರ್
ಫಸ್ಟ್ ಮಾಡಲ್ ಇಂದ ಯಾವ್ದ ಓದಬೇಕ ಸ್ಟೆಮ್ ಸೆಲ್ ಮತ್ತ ಸೆಲ್ ಇಲ್ಲ ಸೆಲ್ಲ ಸ್ಟೆಮ್ ಸ ಎಲ್ಲ ತರ್ಡ್ ಮಾಡಲ್ಗ ಲೀಟಲಿ ಫಿಫ್ತ್ ಮಾಡಲಿಗೆ ಅದೇ ೋ ತುಿ ಗಿಣ್ಣಿ ಅದೇ ಬಯೋಮೆಟ್ರಿಕ್ ಹೋದದ ಫೋರ್ತ್ ಮಾಡಲ್ ಲೀಫ್ ಒೊಂಡ ಹ್ಕೋಬೇಕು ಲೋಟಸ್ ಲೀಫ್ ಇಲ್ಲ ಅದು ಅದ್ರ ಜೊತೆ ಕಿಂಗ್ ಫಿಶರ್ ಟವರ್ ಹಕೋಬೇಕು ಶಾರ್ಕ್ಸ್ ಬ ಅರ್ತ ಮಾಡ ಇಬೋ ಎಚ್ ಬಿ ವಸ್ ಆಮೇಲೆ ಅದೇಏನ ಅಗಲ್ಲ
ಏನ್ ಯಾವದಷ್ಟು ಒಂದ್ಸರ್ ಒಂದೇ ಬರದು ನಿಮ್ಮ ಒಂದೇ ಬರದು ಒಂದ್ಸರಿ ಇಡು ೋಡ ನೋಡಿದ ಇದದು ಇಡ್ಬೇಕ ಎಲ್ಲಾರ ಸಾಯಿತಿ ನೋಡಿದ ಅ್ರೆ ನೀ ಬ ಬೆರಕ್ ಹೋಗಬೇಡ ಅಂತ ನನ್ಸಾರ ಇತೆೆ ಬಡ್ತ ನಾವು ಈತೆಗ ಮತ್ ಮರ್ಸಿ ನಿ ಯ ಬದ್ದೇ ಹ ಅ ಇಷ್ಟ ಆಸರ್ ಆಗ ಆನ್ಸರ್ ಆೇ ನಾವ್ ಬೇರೆ ಬೇರ್ಬೇಕ ಅನ್ಕೊಂಡ ಇಷ್ಟ ಓದಕ ್ರ ಅರ್ಧನ ಬರಿತಿದ್ರ ಸಾಯ್ದ ಅನ್ಸರ್ ಬರದ್ರೆ ನಾವು ತುಣಿ ತಿಿಂದ ಬಿಡ್ತೀವಿ
ಮತ್ ತಿನ್ಬೇಕಕ್ಲೇನಿ
ತಿನ್ಬಂದ್ಯಾ ತಿನ್ಸಾಕಂತ ಮತ್ ನೀರ್ ಯಾಕ ಕೇಳ್ದಿಗ
ಮತ್ತ್ ನಾನೇ ತಿಂದೀನಿ ಮತ್ತೆ ಎಲ್ಲಾ ಸಬ್ಜೆಕ್ಟ್ ಈ ಸೇರಿ
ನೀ ಾಪರ್ ಲಸ ಈ ನೀ ಸ್ಮಾರ್ಟ ಕಚ
ಇಂಗ ಅಂದಂದು ಕುಂಡಿ ಆಡು ಸುಮ್ಮನಾ ಪಿಜಿ ಕುಂಡಿ ಕೊಡ್
ಖರೆ ಸಾಯಿ ಇನ್ನ ಇಲ್ಲೇ ಇದ್ದರ ಆಡ್ತಿದೆಲ್ಲ ಮತ್ತ ಹೇಳಿದ್ರ ಹೋಗಲ್ಲ ಅಂತಾಡಿದ್ದಲ್ಲ ಆ ನಿನ್ನ ಜಟ ಇದ್ದಲ್ಲ ಅಂತೇನಾ
ಇರ್ಲ್ಲ ಪ್ರೇಮಿಂದ ಕವರ್ ಕಟ್ಟಿಬಿಟ್ಟಿನ್ಲ ನೆವರ್ ಹೇಳಏ ಹೇಳಾಯ್ ಸುಮ ನಿರ ತ ಯಾ ಕೇಮಂದು ಕುಂಡಿ ಕಿತ್ತು ಬಿಟ್ಟೇನೆಿ ಬಸರ
ಏನಾಯ್ತು ಮರ ಏನ್ ತಿಂದನ ಏನ್ ತಿಂದಾನ ಫಸ್ಟ್ ಮ ಹ ಫ ಏನ್ ತಿಿಂದ ಫಸ್ಟ್ ಮಂದ ಏ ಮ ಸಿದ್ದೆ ವಮೆಟ್ ಮಾಡಡತನ್ ಲೇ
ಬಸ ಮ ಚೆಕ್ಸ ಲ್ಲ ಯಮ ಸಮಂತವ
ಶ್ರೀಮಂತ ಅವನೇ ಶ್ರೀಮಂತ ಅನ್ಲಿಲ್ಲ ಮತ್ತೆ ಯಾಕಗ್ಬೇಕು
ಶ್ರೀಮಂತ್ ಗಂಡ ಒಲ್ಲ ಕತ ಮ ತಂದೆ ಅಸ್ ಹ
ಕೇಳ ಭೂಪಸಂದ್ರಂಗ ಕೇಳಳ್್ರದ
ಅ ಕ ಬುಕ್ಸ್ ಅಂದ್ರೆ ಎನು ಹ್ಮ
ಏ ಎಲ್ಲ ಗೊತ್ತಿಲ್ಲ ಸುಮ್ ಗೊತ್ತು ಗೊತ್ತು
ಕುಸಿಯಂದ್ರ ಏನ್ಲ್ಲೇ
ಬಟ್ಟಾಹಾಕ
ಯಪ್ಪಾ ತು ಪ್ರೇಮ್ ಏನ್ ಗೆಲ್ಿಸ್ ಕಲ್ತನ್ಿ ನಮ್ಗೆ ಗೊತ್ತಿಲ್ಲ ಪುಸಿ ಅಂದ್ರೆ ಬೆಕ್ಕಿಗಂತರ ನಮ್ ಕಡೆ ನಾವು
ಅ ಅದ್ ನಮ್ಗು ಗೊತ್ತು ಪುಸ್ಸಿಕ್ಯಾಟ್ ಅಂತೀವಿ ನಾವು
ಹ್ಮ ಮತ್ತ ನೀ ಏನ ಬಟ್ಟಾಕದಂತಿಲ್ಲ ಮತ್ತ
ಕ್ಯಾಟ್ ಅಂತ ಅಂದ ನೀನು
ಏ ಪುಸ್ಸಿಗೆ ಕ್ಯಾಟಿಗೆ ಪುಸ್ಸಿ ಅಂತಾರ ಪುಸ್ಸಿ ಕ್ಯಾಟ್ಅನಲ್ಲ ಪುಸ್ಸಿ ಅಂತೀವಿ ಮತ್ತೇಏನ
ಬಾರಿ ಪುಸ್ಸಿ ಆದ್ರೆಯ ಹೊಲ್ಸ್ ಆಗತ್ತೆ ಪುಸ್ಸಿ ಕ್ಯಾಟ್ ಅಂತ ತರದ ಬರಿ ಪುಸ್ಸಿ ಅಲ್ಲ ನತು ಆಯ್ತು ಗೂಗಲ್ಗೆ ಹಾಕ್ಬಿನ್ ಬರೀ ಖುಷಿ ಹಾಕುಮೇ ಬ ಸಾ ಸಾಚೆ ಮಾಡಟೆ ಮಾಡ ಹಲ್ಲ ಬರೀ ಪುಸ ಅಂತಕ ಏನ್ ಬರುತ್ತೆ ನೋಡು ಹ್ಮ್
ಆ ಪುಸಿ ಕ್ಯಾಡ್ ಬರತ ನೋಡ ಪಸ್ಸ ವಿಕಿಪೀಡಿಯಾ ಬಂದ ವಿಕಿಪೀಡಿಯಾ
ಹ ಏನ್ ಬತದೆ
ವಿಕಿಪೀಡಿಯಾ ಬಂದದ ಕ್ಯಾಟ್ ಬಂದದ ಕ್ಯಾಟ್ ಪುಸ್ಸಿ ಕ್ಯಾಟ್ ಅಂತ ಸಿ ಇಸ್ಂಡ ಇಂಗ್ಲಿಷ್ ನೌನ್ ಅಬ್ಜೆಕ್ಟ್ ಅಂಡ್ ಇನ್ ರಿಯರ್ ಇನ್ಸ್ಟ್ರಕ್ಷನ್ಸ್ ವರ್ ಬೀಟ್ ಆಸ್ ಎ ಸೆವರಲ್ ಮೀನಿಂಗ್ಸ್ ಸ್ಲಾಂಗ್ ಅಂಡ್ ಆಸ್ ಲ್ಲಾ ರಟೀ ಏನ ತಡೆ ತಡೆ ತಡೆ ಇಟ್ ಈಸ್ ಯೂಸ್ಡ್ ಎಸ್ ಎ ನೌನ್ ವಿತ್ ದ ಮೀನಿಂಗ್ ಕ್ಯಾಟ್ ಕ್ರೌಡ್ ಆರು ವೀ ಕಿಂಗ್ ಸ್ಲಾಂಗ್ ಇನ್ ಸ್ಲಂಗ ಇಟ್ ಇಸ್ ಎ ವಲ್ವಾ ವಿಜಿನ ಸೀನ್ ಕೂಡ ಸೆಕ್ಸುವಲ್ ಇಂಟರ್ಕೋರ್ಸ್ ಸೆಕ್ಸ್ ಕಾಲಂಟ್ರ ಕಸವಿ ತುನಾ ಬಿಕಾಸ್ ಆಫ್ ಇಟ್ಸ್ ಮಲ್ಟಿಪಲ್ ಸೀನ್ಸ್ ಇನ್ಕ್ಲೂಡಿಂಗ್ ಬಹತ್ ಇನೋಸೆಂಟ್ ಆಂಡ್ ಲರ್ ವಲ್ಗರ್ ವಲ್ಗರ್
ನಡಿ ನೀನೇ ಬರ್ ರ್ಬೇಕು ಏ ಬಂದ ಾಯ ಕಾಯಕ ನಮ್ಮ ಅಪ್ಪಾವ ಕಸ್ ಕೊಡ್ತ ಕ
ಹ್ಮ ಹ ಮಾಡತ
ಇನ್ನೋದಿಗೆ ಗೊತ್ತದೆ ಪಾಪ ಅವ್ರಗ ಗೊತ್ತದ ನಂಬರ್ ನೋಡು ಇ ಬರೋಬ
ಮಾಡೇವ್ರಡ ನೋಡಿ ನ ಗೊತ್ತ ನ್ ಮುಂಜೆ ಬಂದ ಸ್ಟೇಟಸ್ ಹಾಕಿದ್ರ ಬ ಬೆಳೆ ದವ ಮಾಡ್ದುಡ್ ಮಾಡ್ತ ಮನ ನನ್ ಬರ ಯಲ್ ದ ಏನ ಕಿತ್ಬಾರ್ದಿನ್ಗ್ ದುಡ್ಡು ಬೇಕಾಗಿರ್ತ ಮನಷ್ಯ ಪಾಪ ಅವನ ಕಷ್ಟಪಟ್ಟಿರ್ತವ ಮಾಡವ ಅವ್ ಟೆಕ್ನಿಕ್ ಹೆಂಗಿರ್ಬಾರ್ದ್ ಕಳ ಮಾಡ ಅವ್ ಯಾರಲ್ಲ ಬಂದು ತೊಗೊಂಡ್ಗ್ಬೇಕು ಅವನ್ ಧೈರ್ಯೆನ್ಸ್ಬೇಕಕ್ ಮನನೆ
ಹ ಮಾತಾವ
ಸಮ ಅಲ್ಲಿಕ ಹ್ಮ್ ಈಗ ತುಂಬ ಆಯ್ತಲ್ ಮತ್ತ ಮಷ್ಟ ಎಷ್ಟು ಎಷ್ಟು ಕೈಜಿ ಎಷ್ಟ ಕೆಜಿ ಬಂಗಾರ ಎಷ್ಟ್ ಕೆಜಿ ಬೆಳ್ಳಿ ಬೇಳ್ಯ ಒಂದು ಕೋಟಿ ಇಪ್ಪತ್ತು ಲಕ್ಷ ಆ ರಕ್ಕ ಚಿನ್ನ ಬೇರೆ ದೇಶಕ್ ಸಾಗಿಸ್ತಾರ ಇಲ್ಲಿ ನಮ ನಮ್ ದೇಶದ ನಡದೋದು ಬೇರೆ ದಸ ತೋ ಜ ಪೊಲೀಸ್ ಬ ಗುರಿ ಎಲ್ಲಾ ಸ್ಕೂ ಎ
ಡೇಟಾ ಆನ್ ಇತ್ತು
ಎಲ್ಲ ಪ್ರತಿ ಈ ಲ್ ಅವ ಎರಡು ಎಷ್ಟ ಬ ಒ ೂರ ಅಷ್ಟ ಕಿಲೋಮೀಟರ್ ಸುತ್ತಾ ಇ ಎಲ್ಲ ಕಡೆ ಎಲ್ಲ ವೃತ್ಯ ಜಾರಿ ನೆ ಚಕ್ಕ ಹಗೆ ಎ ತಿಗಂಗ ಆ ಮಾಿ ನಿಜೇನ್ ಗೊತ್ತು ರ ಪ ಪೊಲೀಸರ್ ಲಿಂಕ್ ಇರ್ತ
ಎ ಮಾಡ್ತಾರೆ
ಅದೇ ಹೆದರ ಪ್ರುಖ ಹ್ಮ ಅಲ ಮ್ರ ಪೊಲೀಸ ನಿಂತಿರ್ತ ಪೊಲೀಸ ಒಂದು ಹತ್ತ ಲಕ್ಷ ಕೊಟ್ಟಿರ್ತಾರ ಅವ್ರು ಅ ಹ ಮ ಹಾಂ ದಸ ನವು ಲ ಸ ಪ ಹ್ಮ ಬ ಕುಡಕಬ ಹೋಗಬ ಹ ಗಾಡಿ ಮಸ್ತ ರೇಟ್ ಗುಯ್ ಗುಯ್ ಅಂತ ಹಾ ಈಯ ಆಯಿತ ಬಿಡ್ ಪಾ ಹ ಹಾ ಹಾ ಸಿಟ ಉದ ಬ ಶಾರೆ ಹ ಹಗಿ ಹೋಗಿ ನಿರ್ತದದ ಹ ಬ ಮಾಡ ಅಷ್ಟ